ಹಲೋಲೋ ಮಾತಾ ಚ.
ಹಾ ಊಟಾಗ ತಕ್ಕ. ಕ ನಿಿಂದ.
ಹಾ ಏನ್ ಮಾಡಾತಿದ್ರಿ.
ಏನಲ್ ನೋಡ ಕಾಕ ಕುಂತೆೇವ ನೀವ ಏನ್ ಮಾಡತೀರಿ.
ನಾವು ಇಲ್ಲ ಸುಮ್ಮ್ ಹಂಗದ. ತು. ತ ಹುಡುಗರ್ ಜೊತೆ ಹ ಖುಷಿ ನ್ ಮಾಡ. ತಳ.
ಖುಷಿ ಎದ ಉಡಕ್ಕಾ.
ಖುಷಿ ಹಾ ಹೇ
ಗಂಗಾಯ ಬಂದಳು
ಇನ್ನ ಇಲ್ಲ
ಗುಂಡು ಚಿನ್ನ ಏನ್ನಡತಾರ
ಗುಂಡು ಚಿನ್ನು ಆಟಾಡತಾರೂ
ಹ್ಮ್ ಹ್ಮ್
ಹ್ಮ್ ನೀವ್ ಸ್ಕೂಲ್ನಾಗ ಏನೇನ್ ಓದ ಬಂದ ಇವತ್ತ ಸ್ಕೂಲ್ ನ ಏನೇನ್ ಮಾಡ್ಬಂದ್ ಇವತ್ ನೀನ್
ಸಾ
ಅಭ್ಯಾಸ ಟೀಚರ್ ಎಲ್ಲಾ ಕರೆಕ್ಟ್ ಆ ಹೇಳತಾರ ಸ್ಟಡಿ ಎಲ್ಲಾ ಮಾಡತ್ತ ಹ್ಮ್ ಮತ್ತೆ ತ್ತ
ಮತ್ತೇನಿಲ್ಲ ಊಟ
ಊಟ ಅತ್ಲ ಇನ್ನೇನ್ ತಿಂದೆ ನೀನ್
ಹಾ ದೋಸೆ
ಹಾ ಮತ್ತ ಹೇಳ ನಾರ್ಮಲ್ ಆಗಿ ಮಾತಾಡ ಹಾ
ಕಟ್ಟಿ ಬಜಿ
ಹ ಸ್ಕೂಲ್ದಾಗ ಏನ್ ಕಲ್ಸಿರಿವತ್ತ ಯಾವ ಕ್ಲಾಸ್ ತಗೊಂಡ್ರು
ಪರಿಸರ ಕನ್ನಡ ಇಂಗ್ಲಿಷ್ ಗಣಿತ
ಹ್ಮ್ ಎಷ್ಟ ಒಂದೊಂದ ತಾಸ
ಹ್ಮ್
ಹ್ಮ್ ಮತ್ತ
ಮತ್ತೇನಿಲ್ಲ
ಮತ್ತೇನಿಲ್ಲ ನಾ ಸಂದೆ ಏನ್ ಮಾಡಕಿ
ತನು
ನಮ್ಮ ಮನಿ ಬರಕ್ ಆಟಾಡ್ಸಕ ಇಬರನು ಹಾ ರಿ ಮತ್ರಿ
ಮತ್ತೇನಿಲ್ರೀ ಹಲೋ
ಈ ಬರ ಒಂದ್ ನಿಮಿಷತ್ತ ಖುಷಿ ಟೈಮ ಹೋಗುವಲ್ತ್ ಒಂದು ಟಾಪಿಕಿಧೆ ಮಾತ ತಡಖುಷಿ
ಹಟ್ರಾಪಿಕಾ ಅಂಗಾನ್ದ್ರ
ಏನ್ ಒ ಸ್ಟೋರಿ ಹೇಳಿ ನಿಮ್ ಸ್ಕೂಲ್ ನ ಏನ್ ಕಲಸ್ತಾರ ಪಾಠ ಹೇಳ ಪಾಠ ಕುತ್ತ
ಗೆ ಹೇಳದವಾ ಏನ್ ಹೇಳಿ ಕತರ್ದ ಅ ಏನಾರ ಹ
ಹೋದಷ್ಟ ಟೂರ್ ಹೋಗಿಲ್ಲಾ ನೀ್ ಒನ್ ಡೇ ಟೂರ್ ಹೋಗಿಲ್ಲಾ ಟೂರ್ ಬಗ್ಗೆ ಹೇಳ
ಹ
ಒಂದೇ ಟೂರ್ ಮುಕ್ತಿ ಮಟ್ಟಕ್ ಹೋಗಿರಿಿಲ್ವವಾ ಹಾ ಹಾ ಅಲ್ಲಿ ಹೋಗಿ ಏನ್ ಮಾಡ ನ್ ನೋಡ್ಕೊ ಬಂದ ಅದನು ಹೇಳ
ಸಿಂಹ ಹುಲಿ ಎಲ್ಲ ನೋಬ ಮ ಹೋಗಿ ಆಟ ಆಡಿ ಎಲ್ಲಾ ನೋಡ್ ಕೊಂಡ
ಹಾ
ಅಡಿ ಊಟ ಮಾಡ ತಿರುಗ ಆಡಿ ಬಂದು
ಹಾ ಹಾ ಮತ್ತೆ ಮತ್ತ ಅಲ್ ಹೋದಾಗ ನಿಮ್ ಟೀಚರ್ಸ್ ಏನ್ ಹೇಳ್ಕೊಟ್ರ
ಈಜಾರ ಏನ್ಲ್
ಹ್ಮ
ಜಿಗ ಹುಲಿ ತಕೊಂಡಾರ ಅವ್ರು ಎದ್ದೇದ್ ನಿಲ ಆಯ್ತ್ ಹುಲಿ
ಆ ಮತ್ ನೀವ್ ಕುನಷ ಬರ್ಬೇಕಿಲ್ಲ ಹೋಗಿ
ಹ
ಹ್ಮ್
ಉದನು ಬಾ ಬಾ ಬಾ ಬಾ ಬಾ
ಅಲ್ ಊಟ ಏನ್ ಮಾಡ್ರಿ ಜೂದಾಗ ಹೋದಾಗ ಮೃಗಲಾಯ ಹೋದಾಗ
ಡಬಿ ಓದಿದ್ದು
ಹ್ಮ್ ಮತ್ತೆ
ಮತ್ತೇನಿಲ್ಲ
ಇನ್ನೊಂದ ಐದ್ ಹತ್ತು ನಿಮಿಷ ಮತ ತ್ತಡ
ಐದಾ ಹತ್ತ
ಹ್ಮ್
ಎರಡ್ ಸಲಾಗ ಪೀ ಬಿಟಲ್ ಆಟಾಡಕ್ಕ ಟೀಚರ್ ಆಟಆಡೋಕೆ ಬಿಟ್ಟಿಲ್ಲ
ಏನೇನ್ ಮಾಡಿ ಏನ್ ಆಟ ಆಟಡ್ ಬಂದಿ
ಇದು ಏನುಂತ ಹ ಕಲರ್ ಕಲರ್ ವಿಚ್ ಕಲರ್
ಹಾ ಅದ್ ಆಟ ಆಡ್ ಬಂದ್ರಿಯ ಒಂದ ಕಡೆ ಇವತ್ತು ಕ್ಲಾಸ್ ಆಗ ಇಲ್ ನಿವು
ಏ ಮೂರಗ್ಯಾವ
ಎಷ್ಟಂದ ಎಷ್ಟ್ ಟೈಮಿಂಗ್ ನಿಮ್ ಸ್ಕೂಲ್ದ
ಒಂದ್ ತಾಸ ಒಂದ್ ತಾಸ್ಕ್ ಒಂದು ಪಿರಿಯಡ್
ಬೆಳಗ್ಗೆ ಅಂದ್ರ ಸ್ಕೂಲ್ ಟೈಮಿಂಗ್
ಬೆಳಗೆಂದ ಓಹೋ ಹನ್ನೆರಡು ಗಂಟೆ ಮಟೆ ಶನಿವಾರ
ಅದು ಎಟ್ಟು ಏಳುನಿಂದ
ಕ್ಲಾಸ್ ಎಂಟ್ಟರಿಂದ ಎಂಟುವರಿಯಿಂದ
ಎಂಟೂರಿಂದ ಹನ್ನೆರಡ ಸ್ಕೂಲ್ ಬಸ್ಗೆ ಹೋಗ ಮುಂದ ಏನ್ ಮಾಡ್ಕೊತ ಹೋಗತಾರೆ ಡೇಲಿ
ಏ ನಮಿಗೆ ತೊಂದ್ರೆ ಅದಾವ
ಆಡಷ್ಟು ಡ್ಯಾನ್ಸ್ ಮಾಡ್ತಾರನಾ
ಹ್ಮ್ ಹ್ಮ್ ಒಬ್ಬೊಬ್ರ ಹಾಡ ಹಾಕ್ತಾರ ಹಿಂದ ದುಂಡಿ ಹಾಕ್ತಾರ ರ್
ಹ್ಮ್
ನಡುವೇ ಮಲ್ಕೋತಾರೊ
ಹ್ಮ್ ಬೋರ್ ಏನ್ ಮಾಡ್ತ
ದುಮಡಿ ಆಕ್ತನ್
ನೀನಾ
ನಾ ಮಾಡ್ತ
ಡ್ಯಾನ್ಸ್ ಮಾಡೋದಿಲ್ಲ
ರುಗಾಲ ಹೋಗಿದ್ದುಲಾ ಮಾಡಿದ್ದು ಬಸ್ ಮೇಲೆ
ಯಾವಗ್
ಹ್ಮ ಮುರುಘಾಲಕ್ಕ
ಹಾ ಹ ಮತ್ತ ಈ ಡೇಲಿ ಮಾಡಂಗ್ಲನಾ ಹಾ ಹಾ ಈ ಮಾಡಂಗ್ಲಂಗ ದಲಿಯ
ಡೇಲಿ ಮನ್ಯಾಗಷ್ಟ
ಮನ ದಸ್ ಮಾಡ್ತಯ ಮಾಡ್ತಯ
ಹ್ಮ ಹಂಗ
ಹಂಗ ಅಂದ್ರ ಹಾಡ್ ಹೇಳಲ್ಲ ಯಾವ ಮಾಡ್ತಿಂತ
ಈ ಅರ್ಥ ಕಮ್ಮಿ ತಿಂಗಗಳು ಕಮ್ಮ ಇ ಇದಿನಕೊಮ
ದಿನಕ್ಕ ಒಮ್ಮೆ ದಿನಕ್ಕೆ ಮೂರ್ ಸತಿನ್ನು ಯಾರ್ ಚೀರಾತ ನೋಡಲ್ದ
ಗುಂಡು ಗುಂಡು
ಏ ಗುಂಡು
ಗುಂಡು ಬಾ ಇಲ್ಲಿ
ಹಲೋ ಗುಂಡು ಹಾಲ್
ಹ ಓ ಓ ಸನ್ಯ ಸನ್ನ ಸ ಇಲ್ಲಾ ಬಾ
ಮತ್ತ ಖುಷಿ ಮತ್ತ
ಮತೇನಿಲ್ಲ
ನಿಮ್ ಪಪ್ಪ
ಹಾ ಪಪ್ಪ ಗಾಡಿ ಮೇಲ
ಯಾವಗ ಹೋಗಿದ
ಹ್ಮ್ ನಿನ್
ಹ್ಮ್ ಬರೋದಾ ಬರೋದ
ಬರೋದಾ ನಾಳಿ ನಾಡ್ದ
ಹ್ಮ್ ಹ್ಮ್
ಹ್ಮ್, ಹೇ! ..
ಏಳು, ನಿಮಿಷತ ಖುಷಿ ಮತ್ತ ಇನ್ನೊಂದೆರಡ್ ನಿಮಿಷ ಮಾತಾಡಪ್ಪಿ? ..
ಮಮ್ಮಿ ಏಳ್ ನಿಮಷ ಅತ್ಯಾಯ್ತು! ಭುವನಾನ, ಫೋನಿನಲ್ಲಿ ಮಾತಾಡು ಅನ್ನು, ಭುವನ್ ಬಹಳ ತುಂಟಿ ಹತ್ರಆಗ್ತಾನ! ..
ಹಾ! .. ಮತ್ತೆ, ಸಾಲಾಗ ದುಂಬಡಿ ಆಗುತಾಯೇನು? ..
ಕೆರಿ ಬಾವ ತೆಗ್ಯದ, ಕೊತ್ತಂಬರಿ ತೆಗದ, ಟೊಮ್ಯಾಟೊ ತೆಗ್ಯದ, ಉಳ್ಳಾಗಡ್ಡಿ ತೆಗ್ಯದ? ...
ವಿಟಾಮಿನ್ಸ್, ತಿನ್ನಂಗಿಲ್ಲ, ನಾವು, ಇನ್ನೂ? ...
ಹ್ಮ್, ಹ್ಮ್, ಮೊಸರಿಲ್ಲ ಹಾಲಿಲ್ಲ? ...
ಹ್ಮ್, ಮತ್ತೇಏನ್, ತಿಂತಾನೋ? ...
ಏನೂ, ಇಲ್ಲ! ...
ಹ್ಮ್ ಅವ ಹಂಗೂ, ಮಾಡಾಕತ್ತಂದ್ರ, ಅವ ಹಂಗ ಮಾಡಾಕತ್ತಂದ್ರ ಬಡ್ಡತ್ ಬಾನಿ ಅವ ಹಂಗ ಮಾಡಾಕತು? ... ತಂಧರಾ? ...
ಹ್ಮ, ಬಾಜಿ ತಿನ್ನದಲ್ ಮತ್ತೆ ಪಲ್ಯ? ..
ಹ್ಮ್ ... ಪಲ್, ಬಾಜಿ, ಪಲ್ಲ್ಲೆ ಬೇರೆ, ಬೇರೆ? ... ಬಾಜಿ, ಅಂದ್ರೆ ಯಾಪೂ? ... ಬ ....
ಬಾಜಿ, ಎಂದೂ? .. ಆ, ಇದು ಬಟಾಟಿ, ಬೆೆಂಡೆಕಾಯಿ? ... ಇವೆಲ್ಲ, ಬೇಡಾ? ..
ಹ್ಮ್ ...
ಮೆತ್ತೆ ಕ ಮತ್ತೆ, ಏನು, ಇದ ... ಹು, ಸಭಾಸ್ಕಿಲ್. ... ಪಲ್ಲೆ? .... ಪುಂಡಿ. ... ಪಲ್ಲ್ಲೇ? ...
ಹ್ಮ್ ...
ಪಲ್ಯಗಾನ, ತಿಂತಾನೆ, ನೋಡಿ? ...
ಹ್ಮ್, ಹ್ಮ್ ಮತ್ ಖುಷಿ ನೀ, ಮೋನೆ, ಡೈಲಾಗ್ ಬರ್ತಿದ್ಲ ಏನು, ಡೈಲಾಗ್ ... ಹೇಳು? ...
ಹ್ಮ ...
ಹ್ಮ್, ಹೂ ...
... ಹ್ಮ, ಒಂದು, ಒಗಟು, ಕೇಳಿ? ...
ನನ್ ಕೆಳಕು, ಕಿಯೋ? ... ಕೆ, ಕೇಳು ಹ್ಮ .
ತುಂಬಾ, ಸಿಹಿ, ನೀರು. ...
ಹಸಿರು, ಗಿಡದ ನೀರು, ಎಳೆನೀರು ಏನೂ? ..
ಹಾ ..
ಊ ಮತ್ತ
ಹ್ಮ್
ಹ್ಮ್
ಹ್ಮ ಕೇಳ್ತಾನಿಲ್ಲ. ನೀಲಿ ಕೆ ನೀಲಿ ಕೆ ಏ ನೀರಿಕೆ ನೀಲಿ ಕೆರೆಯಲ್ಲಿ ಬಿಳಿ ಮೀನು?
ನೀಲಿ ಕೆರೆಯಾಗ್ ಬೆಳಿ ನೀರ ಬಿಳಿ ಮೀನ ಚಂದ್ರೆನಾ?
ಚ ಚುಕ್ಕಿ ಚುಕ್ಕೆ
ಬೆಳಿ ಮೀನ್ಗಳು ಬಾಳ ಇರ್ತಾವ ಹಂಗಾರ ಒಂದೇ ಇರೋದಿಲ್ ನೋಡ್. ಹ್ಮ್ ಮತ್ತ ಓದುದು ಕೇಳ ನೆಕ್ಸ್ಟ್
ಉದ್ದದ್ದು
ಉಳ್ದುದು ಮತ್ ಬೇರೆ ಬೇರೆ ಕೇಳ್ ಹ್ಮ್
ಹ ಗಿಡ್ಡ ಗಿನಕ್ಕೆ ಗಿನಿ ಮುಕುರಿಯವು?
ಇನ್ನೊಮ್ಮೆ ಹೇಳು.
ಗಿಡ್ ಗಿಡಕ್ಕೆ ಗಿನಿ ಮುಕುರಿಯಾವು?
ಏನು ಆಯ್ದ್ ಗೊತ್ತಾಲಲ್ ಬಿಡ್ ಖುಷಿ.
ಕಡ್ಲಿ
ಗಿನಿ ಏನಾವೆಲ್ಲಾ ಹ ಹ ಹ ಹ ಹ ಕರಿಯತ್ರ್ ಬಾ ಕರಂಗಿಲಾಕ್ಕ ಹ ಹ ಹ ಮತ್ತೆ ಹೇ ಬ್ಯಾರೆ ಹೇಳ್
ಗಡಗಿಡದಲ್ಲಿ ಬಿಳಿ ಮೊಸಲು ಹ ದೊಡ್ಡು ಕೆತನ್ ನೆ ದೊಡ್ಡು ಕೆತನ್.
ಹ್ಮ ಕೇಳ ಹ್ಮ್ ಹ್ಮ್
ಚಿನ್ನಿ ಏಯ್ ಯಾವ್ದವ್ವ ನಾ ದೊಡ್ದುದ್ ಕೇಳ ಡ್ದುದೊಂದ್ ದೊಡ್ದ ಹ್ಮ್ ಆ ಅ.
ನೆನೆಪ್ ಬರ್ವಾಲು.
ಅವೊಂದ್ ನೆನ್ಪಾಯ್ ತೆ ಮ್ಯಾಲಿಂದ ಯಡ್ ಲೈನ್ ನೆನಪಿಲ್ಲ ತಳಗಿನ ಯಡ್ ಲೈನ್ ನೆನಪದಾವ್.
ತ್ತ ಕೇಳ್
ಒಂದೇ ನಿಮಿಷ ನಿಲ್ಲ. ಯಾವ್ದ? ಹಾ ಹಲೋ ಕೇಳಿ ಹಸಿರು ಗಿಡದಲ್ಲಿ ಮಸ ಸರು ಚಲ್ಲಿದೆ
ಮಲ್ಲಿಗೆ ಹೂ ಏನ
ಹಾ
ನೋಡ್ನಿ ಕೇಳಕತ್ತ ಮೊದ್ ಏನಿಲ್ಲಾ
ಹಾ ಹಾ ಇನ್ನ ಅಂತ
ಕೇಳ
ಆ ಆ ನಿಲ್ಲ ಹ್ಮಲ್ಲ ಅಕ್ಕಕ್ಕ ಗಿಡ ನೋಡು ಗಿಡ ತುಂಬಾ ಕಾಯಿ ನೋಡು ತಿಂದವರ ಬಾಯಿ ನೋಡು
ಇದ್ದ ಯಾವಾಗ ಒಂದ್ಸತಿ ಹೇಳ್ತಾಡಿ ಹೇಳ್ತಾನ ಎಲ್ಲ ಅಡ್ಕೇನ.
ಅಲ್ಲ ಯಾಲಕ್ಕೆ.
ಹ್ಮ ಹೇಳಿದ್ದಲ್ಲ ಅವತ್ ನೆನಪಲ್ಲ ನೋಡೋಣ. ಖುಷಿ.
ಇಲ್ಲ ಇ. ನಿದ್ದ ತತ್ತ ಗಿಂಡಿ ತಾರ. ಡ್ರ್ಯಾಗಿನ್. ನೀರ ಕಾರ್ಯಕ್ರಮ್ ಮು. ಹದಿಲ್ಲ.
ಬನ್ನಿ ಬನ್ನಿ.
ಗೊತ್ತ ಐತ ನೆನ್. ಹ್ಮ್ಮ್. ಇನ್ನ ಕನಯ. ಅಂಗಣ್ಣ ಮಂಗಣ್ಣ ಅರವಿಿಕಳದು ನುಂಗಣ್ಣ ಅಂಗಣ್ಣ ಮಂಗಣ್ಣ ಅರವಿ ಕಳದು ನುಂಗ್ಣ.
ಒಂದು.